ಹಲೋ ನಮಸ್ತೆ ಮೇಡ್. ಊಟಯತು ಮೇಡಮ್?
ಆರಾಮ್ಿದೀರಿ ಹ ಆರಾಮ್ಿದೀವಿ ಸರ್ ನಿಮ ಮಾಡ್ಬೇಕು ಸರ್. ಮಕ್ಕಲ್ದಾಯ್ತು ನಾವ್ ಮಾಡ್ಬೇಕಿನ ನಿಮ್ದಾಯ್ತಾ ಸರ್
ಆಯ್ತ್ು ಮೇಡಮ್ ನಮ್ದ ಆಯ್ತು ಈಗ ಆಯ್ತು ಜಸ್ಟ್.
ಹೌದಾ ಸರ
ಹ್ಮ್ ಮೇಡ
ಹೆೇಂಗಗಾರ ಸರ್ ಮನೆಯಲ್ಲೆಲ್ಲಾ?
ಆರಾಮ್ಇರೆ ಮೇಡಮ್ ಆರಾಮ್ಇರೆ ಮೇಡಮ್
ಹಾ ಸ ಆರಾಮ್ ಇರ್ಲಿ ಹ ಆರಾಮ ಇದಾರೆ ಆರಾಮ್ ಇರ್ಲೇಬೇಕಲ್ಲ ಸರ್ ಒಂದು ಕುಟುಂಬ ಅಂತಂದ್ರೆ ಹೊಂದಾಣಿಕೆ ಆ ಪ್ರಾಮುಖ್ಯತೆ ಆಗುತ್ತಲ್ಲ. ಅಪ್ಪನೇ ಇರ್ಲಿ ಅಮ್ಮನೇ ಇರ್ಲಿ ಅತ್ತನೇ ಇರ್ಲಿ ಮಾಮನೇ ಇರ್ಲಿ ಯಾರೇ ಆಗಿ ಒಂದ್ ಹೊಂದಾಣಿಕೆ ಅನ್ನೋದು ಬಾಳ ಇಂಪಾ
ಮುಖ್ಯ ಬಹಳ ಮುಖ್ಯ ಮುಖ್ಯವಾದ ಅಂಶ ಅಂದ್ರೆ ಹೊಂದಾಣಿಕೆ.
ಹೊಂದಾಣಿಕೆ ಆ ಒಂದು ಅಂಶ ಆಯ್ತು. ಅಂತಂದ್ರೆ ಲೈಫ್ ಎಂಂತವ್ರ ಹತ್ರನ್ನೋ ಚೆನ್ನಾಗಿರ್ಬಹುದು ಅಲ್ಲ.
ಹಓ ಹೌದು ಮೇಡಮ್. ಅದು ಒಂದ್ ಟೈಮ್ ಅವ್ರ ಬೈಬೋದು ಒ್ ಟೈಮ್ ನಾವ ಬೈಬೋದು ಒ ಹೊಂದಾಣಿಕೆ ಅಂತ ಇಬರಲ್ಲಿ ಒಂದೇ ತರ ಆ ಇದು ಸಂದೇಶ ಇದ್ರೆ ಎಲ್ಲದುೂ ಹೊಂದಾಣಿಕೆ ಆಗುತ್ತೆ ಮೇಡಮ್
ಹೌದು ಸರ್ ಯಾಕಂದ್ರೆ,
ಈಗ ಕುಟುಂಬದ್ಮೇಲೆ ಒಂದ ಒಂದು ಒಂದಾದ್ರೂ ಒಂದು್ ಬರ್ತಾ ಇರ್ತವ
ಹೌದು ಸರ್
ಸಮಸ್ಯೆಗಳು ಅದು ಬಂದಾಗ ಒಂದು ಟೈಮ್ ನಾವ ಸೋಲ್ಬೇಕು ಒಂದು ಇಲ್ಲ ನೆಕ್ಸ್ಟ್ ಅವರನ್ನ ಸೋಲ್ಬೇಕು ಇಬ್ಬರು ಎದು ಎದುರುಾಳಿಗಳಾಗಗ್ಬಿಟ್ರಗನಾ ಅದು ಪಾಕಿಸ್ತಾನ ಇಂಡಿಯಾಾಗ ಇದ್ದ ಅದು ಹಂಗ ಆಗಬಿಡ್ತ.
ಕಂಪಲ್ಸರಿ ಸರ್ ಹೌದು ಒಬ್ರಗ್ ಸಿಟ್ಟು ಬಂದಾಗ ಒಬರು ಶಾಂತವಾಗಿರ್ಬೇಕು. ಇನ್ನೊಬ್ಬರು ಶಾಂತವಾಗಿ ಇರ್ಲೇಬೇಕಾಗತ್ತೆ ಅವಾಗ ಎಲ್ಲಾ ಹೊಂದ್ಕೊಂಡ್ ಹೋಗ್ಬಿಡತ್ತೆ.
ಹಾ ಹ
ನೀನು ಸಿಟ್ಟಾಗಿಯಲ್ಲ ಅಂತಂದು ನಾನು ಸಿಟ್ಟಾಗಬಿಟ್ರೆ ಅವಾಗೆಲ್ಲಾ ಎಡಮಟ್ಟ ಆಗ್ಬಿಡುತ್ತೆ ಸರ್ ಹೊಂದಾಣಿಕೆ ಏನದ್ ಸಿಗಲ್ಲ ಅವಾಗ.
ಏನಿಲ್ಲ ಮೇಡಮ್ ಒಂದಾಣಿಕೆ ಒಂದಾಣಿಕೆ ಬರ್ಬೇಕಂದ್ರೆ ಫಸ್ಟ್ ಆಫ ಪಫಾಲ್ ಹೊಂದಾಣಿಕೆ ಬರ್ಬೇಕಂದ್ರೆ ನಮ್ಮ್ ಮನೆಗೆ ಬಂದಂತ ಎಣ್ಣಿಗೆ ಒಂದ್ ವರ್ಷದ ತಕನ ಅವಧಿ ಕೊಡ್ಬೇಕು ಅವ್ರಿಗೆ
ಹೌದು ಹೊಂದ್ದ್ಕೋಬೇಕ ಹೊಂದ್ಕೋಬೇಕ ಹಂಗೇನಿಲ್ಲ ಸರ್ ಹೊಂಡ್ಕೊಳೋರು ಹೊಂದ್ದ್ಕೊಡ್ತಾರೆ
ಹ್ಮ್
ಅರ್ಥ ಮಾಡ್ಕೊಳಕೆ ವರ್ಷ ಗಟ್ಲೆ ಬೇಕಾಗಿಲ್ಲ ಸರ್ ಮನಸ್ಸುಗಳು ಅರ್ಥ ಆಗ್ಬ ಬಿಟ್ಟಿದಾವ ಅಂತಂದ್ರೆ ಆಟೋಮೆಟಿಕ್ ಆಗ್ಲಿ ಜೀವನಗಳು ಅರ್ಥ ಆಗ್ಬಿಡ್ತವೆ
ಹೌದು ಮೇಡಮ್
ಜೀವನ ಆದ್ರೂ ಪರವಾಗಿಲ್ಲ ಫಸ್ಟ್ ಮನ್ಸಗಳನ್ನ ಅರ್ಥ ಮಾಡ್ಕೊಂಡ್ ಬಿಡ್ಬೇಕು ಅಷ್ಟು ಅವ್ರ ಮನಸ್ಸು ಅವ್ರ ವೀಕ್ನೆಸ್ ಏನು ಅಂತಂದು ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಒ ಆಗ್ಲಿ ಗಂಡೇ ಆಗ್ಲಿ ಕೆಲೊಬ್ರು ಕೆಲವೊಂದು ಭಾವನೆಗಳು ವ್ಯತ್ಯಾಸವಾಗಿ ಇರ್ತವೆ ನಿಮ್ ತರ ರಾಮಕೃಷ್ಣ ನನಗಿರಲ್ಲ ಅವ್ರ ತರ ಇನ್ನೊಬ್ರಗ ಇರಲ್ಲ ಬೇರೆ ಬೇರೆ ಚೇಂಜ್ ಇರ್ತದೆ ಅವ್ರ ಭಾವನೆ ನಿಮ್ಮ ಭಾವನನ ಬೇರೆ ಇನ್ನೊಬ್ರು ಇನ್ನೊಬ್ರೆ ಬಾವ ಅದನ್ನ ಅವರು ಅರ್ಧಾಂಗ ಯಾವುದಾದ್ರ ಅರ್ಥ ಮಾಡ್ಕೊಂಡ್ ಬಿಟ್ಟಿದಾರ ಅಂತಂದ್ರೆ ಸೊ ಅವ್ರ ಇದೇ ಇಷ್ಟ ಅವ್ರ ಹಿಂಗ್ ಸಿಟ್ಟಿ ಬಂದಾಗ ನಾನ್ ಹಿಂಗ್ ಕೂಲ್ ಆಗ್ಬೇಕು ಅವ್ರ ಖುಷಿಾದಾಗ ಹಿಂಗಿರ್ಬೇಕು ಅವ್ರಗ ಇಷ್ಟಂದಂಗೆ ನಾನು ಹಿಂಗಗೆ ನಡ್ಕೊಬೇಕು ಆ ಅಷ್ಟ ಅವ್ರ ತಂದೆ ನೋಡ್ಕೋಬೇಕು ಅವ್ರ ಮೆಂಟಾಲಿಟಿ ಪ್ರಾ ಕಾರ ಅವ್ರ ತ ಹಿಂಗ್ ನೋಡ್ಕೋಬೇಕು ಅವ್ರ ಅಕ್ಕ ತಂಗಿಯ ಅವ್ರ ಹಿಂಗ್ ನೋಡ್ಕೋಬೇಕು
ಹೌದು
ಅವ್ರು ಬಂದು ಬಳಗಕೆ ನಾನು ಈ ಥರ ರೆಸ್ಪ ಕೊಡ್
ಹ್ಮ್ ಹೌದ್ ಮ್ಯಾಮ್
ನಸ್ಕಾರ ಮಾಡ್ದವರಿಗೆ ನಾನು ಒಳ್ಳೆ ರೀತಿನಲ್ಲಿ ಯಾವ ರೀತಿ ಬೇಕು ಅನ್ನೋದು ಇರ್ಬೇಕು
ಹೌದು
ನಿಂದನೆಗಳು ಕೆಟ್ಟವು ಜಾಸ್ತಿ ಬರ್ತವೆ ಅಲ್ಲ ಸರ್
ಹೌದು ಮೇಡಮ್ ಅದಂತ ಮುಖ್ಯ ಅ ಮುಖ್ಯ ಸಂಸಾರದಲ್ಲ ಹ ಹಾ ಮೇಡಮ್
ಅಕ್ಕ ಪಕ್ಕದವರಿಂದ ಬಂದು ಬಳಗೋದ್ರಿಂದ ಸ್ನೇಹಿತರಿಂದ ಅಥವಾ ಯಾರಿತ ಹಗಳು ನಮಗೇ ಇರ್ತಾರೆ
ದ ಯಾವದೋ ಒಂದ ತರ ಬರ್ತಾ ಇರ್ತವೆ
ಬರ್ತಾ ಇರ್ತವೆ ಚಾಡಿ ಹೇಳೋರು ಇರ್ತಾರೆ ಕೆಡಸೋರು ಇರ್ತಾರೆ ಏನೋ ಬಂದು ಇನ್ ಡೈರೆಕ್ಟ್ಲಿ ಹೊರ್ತಾರು ಇರ್ತಾರೆ ಅಗಲಿಸಬೇಕು ಅಂತ ಅವಾಗ ಅವ್ರನ್ನಾನ ಅರ್ಥ ಮಾಡಡ್ಕೋಬೇಕಾಗುತ್ತೆ ಹೆಣಗಲೀ ಗಂಡಾಗ್ಲಿ ಅವರು ನನ್ನ ನೀವ್ ಅರ್ಥ ಮಾಡ್ಕೋಬೇಕು ನಿಮ್ ಕಡೆನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ
ಹೌದು ಮೇಡಂ
ಮುಳ್ಳನ್ ಮುಳ್ಳನ್ನ ತೆಗಿಬೇಕು ಕೆಲವೊಬ್ರ ಅ ಶತ್ರುಗಳಗ್ ಕೂಡ ಅವ್ರದ್ದೇ ಆದಂತ ಒಂದ್ ವೀಕ್ನೆಸ್
ಇದೇ ಇರುತೆ ಮೇಡಂ
ಅದನ್ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ತಕ್ಕಂಗ ಪಾಠ ಕಲಸ್ಕೊಂತ ಹೋಗ್ಬಿಡ್ರೆ ಜೀವನದಲ್ಲಿ ಅದನ್ನು ಅದಕ್ಕಿಂತ ಹೊಂದಾಣಿಕೆ ಯಾವದೂ ಇಲ್ಲ ಸರ್
ಹೌದು ಮೇಡಮ್ ಹೌದು
ಆಮೇಲೆ ಫ್ರೆಸ್ ಅಲ್ಲಿ ಸರ್ ಫ್ರೆಂಡ್ಸ್ ಅಲ್ಲಿ ಅಹ ಸ್ನೇಹಿತರಲ್ಲಿ ಬಂದ್ಬಿಟ್ಟು ಎಲ್ಲಾ ತರದ ಸ್ನೇಹಿತರು ಇರ್ತಾರೆ ಜೀವನದಲ್ಲಿ
ಹ
ಯಾಕಂದ್ರೆ ಎಲ್ಲ್ರೂನು ಅರ್ಥ ಮಾಡ್ಕೊಬೇಕು ಅಂತ ಇಲ್ಲ ಎಲ್ಲ್ರೂನು ಒಂದೇ ರೀತಿನಲ್ಲಿ ಇರ್ಬೇಕು ಅಂತನಿಲ್ಲ
ಹ
ಐದು ಉದಾಹರಣೆ ನಾಲ್ಕು ಜನ ಗೆಳ ಸ್ನೇಹಿತರು ಇದ್ದಾರಂತಂದ್ರೆ
ಹ
ಹಲೋ ಹಲೋ
ಹಲೋ
ಹಲೋ
ಹಲೋ ಹ ಮೇಡಮ್ ಸರ್ವರ್ ಸ್ವಲ್ಪ ಹ ಕೆಲಸ ಇದೆ ಸರ್ವರ್ ್ದ
ಹ ಸರ್ ಮೂರು ಜನ ಸ್ನೇಹಿತರು ಇದರ ಅಂತಂದ್ರೆ ಯಾರಾದ್ರು ಗೆಳೆಯರಂದೆ ಅವರು ಮೂರು ಜನಲ್ಲಿ ಹೊಂದಾಣಿಕೆ ಬೇರೆ ಬೇರೆ ರೀತಿ ಲ್ಲ ಇರ್ಬಹುದು ಸರ್ ಒಬ್ಬ್ರ
ಹ ಅವ್ರ ಮೆಚೋಾರಿಟಿ ಅವ್ರ ಮೈಂಡಿಗೆ ತಕ್ಕ ಅವರು ಇರ್ತಾರ
ಅವರು ಇರ್ತಾರೆ ಸರ್ ಹ ಅದ್ರಲ್ಲಿ ನಿಜವಾದ ಸ್ನೇಹಿತರು ಹೊಂದಾಣಿಕೆ ಯಾವ ರೀತಿ ಇರಬೇಕು ಸ ಯಾಕಂದ್ರೆ ಮನ್ಷೂರು ಅಂತಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ ತಪ್ಪು ಮಾಡೋದು ಸಹಜ ಎಂತವ್ರೇನ ಎಂತ ಮನುಷ್ಯನ ನ ಆಲಿ ಒಂದೆಲ್ಲ ಒಂದ್ ರೀತಿನಲ್ಲ ಎಡವಟು ಮಾಡ್ತಾರೆ ಜೀವನದಲ್ಲಿ ಒಂದೆಲ್ಲ ಒಂದ್ ತಪ್ಪ ಮಾಡಿ ಮಾಡ್ತಾರೆ
ಹೌದು ಮೇಡಮ್
ತ್ತಪ್ಪ ಓ ತಪ್ಪನ್ನ ನಾ ತಪ್ಪು ಮಾಡಿನಿ ಅಂತಂದು ಸ್ನೇಹಿತರಲ್ಲಿ ಬಂದು ಒಪ್ಕೊ
ಹ ಹ್ಮನ
ಸಂಧಾನಕ್ಕೆ ಕೊಡುವಂಥ ಹೊಂದಾಣಿಕೆ ಅರ್ಥ
ಹೌದು ಹೌದು
ಹ ಸ ತಪ್ಪು ಒಪ್ಕೊಂಡಾಗ ಸ್ನೇಹಿತ ಅದನ್ನು ತಪ್ಪೂ ನಿ ತಮ್ಮಾಡಿ ನಡಿ ಅಂತ ತಿರಸ್ಕಾರ ಮಾಡೋನ್ ಸ್ನೇಹಿತ ಆಗಲ್ಲ
ಹೌದು
ಹೌದು ಸರ್
ತಿರಸ್ಕಾರ ತಿ ಹೌದು ತಿರಸ್ಕಾರಕ ಮತ್ತು ಅದರಲ್ಲಿ ರೋ ಇತ್ತ ಒಳ್ಳೆ ಗುಣಕ ಆಗ್ಲಿ ನಮ್ಮವರೇ ಬಿಡು ಅಂತೇಳಿ ಏನೋ ಒಂದ್ ಮಾತ ಅಂದಿದ್ರ ಅಂತೇಳಿ ಅನ್ಕೊಂಡ್ ಹೋದ್ರೆ ಏನಾಗಲ್ಲ ಅವ್ರು ಎದಕ್ಕೆ ನಮ್ಗೆ ಎದರ ಹಾಳಿ ಮಾತಾಡಿದ್ರೆ ಇಷ್ಟು ದಿವ್ಸ ನಮ ಪಕ್ಕದಲ್ಲಿದ್ದು ಅಂತೇಳಿ ಅವ್ರಿಗೆ ಎದ್ರ ಮಾತಾಡಿದ್ರ ಅದು ಸ್ನೇಹಿತ
ಹ ಎದರು ಅಲ್ಲ ಅಲ್ಲಿ ಒಂದು ಎರಡು ಮಾತುಗಳು ಮಾತಾಡ್ಕೋಬಹುದು ಒಂದ್ ಆಗ್ಬಹುದು ಸರ್ ಒಂದ್ ಟು ಹೊಡ್ಕೋಬಹುದು ಫ್ರೆಂಡ್ಸ್ ಅಂದ ಮೇಲೆ ಮಾ ತರ್ಬೋದು ಆದ್ರೆ ತಪ್ಪು ಸರಿ ತ ಮಾಡೋಂತ ಸರಿ ತಪ್ಪುಗಳನ್ನ ಯಾಕು ಮಾಡಿದಾನೆ ಯಾಕೆ ಇಲ್ಲ ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ ಆಗುತ್ತೆ ಜೀವನದಲ್ಲಿ ನೀನ್ ಈ ದಾರಿ ಹಿಡ್ಕೊಂಡ ಹೋಗು ಈ ತಡ ಸಿಗುತ್ತೆ ನಿನಗೆ ಈ ತರ ಇಡ್ಕೊಂಡ ಹೋಗಿ ಈ ನಿ ಸಿಗುತ್ತೆ ನಿನಗೆ ಅಂತು ವಿವರಣೆ ಮಾಡಿ ತ ನೋಡ್ರಿ ಅವರು ನಿಜವಾದ ಸ್ನೇಹಿತನಲ್ಲಿ ಹೊಂದಾಣಿಕೆ ಅಂತ ಹೇಳ್ಬಹುದು
ಹೌದದು ಮೇಡಮ್ ನೇರ ದಿಟ್ಟ ನಿರಂತರವಾಗಿ ಮಾತಾಡೋ್ರರು ಯಾವತ್ತೂ ಮೋಸ ಮಾಡಲ್ಲ ಆದ್ರ ಅದನ್ನ ತಿಳ್ಕೊಂಡ ಅವ್ರು ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತ
ಹೌದು ಸರ್ ನಿರ್ ಫಾಂಕ್ ಆಗಿ ಮಾತಾಡೋರು ಮನ್ಸಲ್ಲಿ ಯಾವ್ದನುೂ ಇರಲ್ಲ
ಕಲ್ಮಶೆನೇ ಇರಲ್ಲ ಮೇಡಮ್ ಅವ್ರ ಮನಸ್ಸಲ್ಲಿ ಕನಸ ಕಲ್ಮಶನೇ ಇರಲ್ಲ ಯಏಕಂದ್ರೆ ಇದ್ದಿದ್ದು ಇದ್ದಿದ್ದು ಇಲ್ಲಿದ್ದು ಎಲ್ಲ ಮಾತಾಡ್ ಬಿಿಟ್ಟಿರ್ತಾರ ಆಗ್ಲ ಅವ್ರ ಮನಸಲ್ಲಿ ಭಾರಾನೇ ಇರಲ್ಲ ಅಂತವ್ರಿಗೆ ಅರ್ಥ ಮಾಡ್ಕೊಂಡು ಇದೇ ಕರೆಕ್ಟ್ ನಮ್ ಫ್ರೆಂಡ್ಸ್ ಅಂತ ತಿಳ್ಕೊಂಡ್ ತಿಳ್ಕೊಂಡ್ರ ಚೆನ್ನಾಗಿರುತ್ತ
ಅಂಥವ್ರನ್ನ ಅರ್ಥ ಮಾಡ್ಕೊೊಳ್ಳೋದು ಬಾಳ ಕಡಿಮೆ ಸರ್ ಜನಗಳು ನೇರವಾಗಿ ಮಾತಾಡ್ತೀವಿ ನೋಡು ನಾವ್ ಕಡ್ಡಿ ಮುರಿದು ಕೊಟ್ಟಂಗ ಕೈಯಲ್ಲಿ ನಿಮ್ದೊಂದ ನಂದು ಅದೇ ಸ್ವಭಾವ ಕಡ್ಡಿ ಮುಡ್ದು ಕೈಯಕ್ ಕೊಟ್ಟು ಉಕ್ಕದೆ ಬಿಸಾಕಿದ್ರು ಪರವಾಗಿಲ್ಲ ನಂಗೆ ನೇರವಾಗಿ ಮಾತಾಡ್ತಿವಿ ನೋಡ್ರಿ ಅಂಥವ್ರು ಯಾವತ್ತೂ ಪ್ರಪಂಚ ಇಷ್ಟ ಪಡಲ್ಲ
ಇಷ್ಟ ಪಡ್ಲಿದ್ರೆ ಅವ್ರಿಗೂ ಪ್ರಪಂಚಕ್ಕೋಸ್ಕರ ಇಷ್ಟ ಪಡ್ಬಾರ್ದ ಮೇಡಮ್ ಮೇಲೆ ಒಬ್ಬನ ದೇವ ದೈವ ಕುಂತ್ೊಂಡಿರ್ತಾನ ಅವನಿ ಕರೆಕ್ಟ್ ಆಗ ಇರ್ಬೇಕು ನಾವ್ ಅಷ್ಟೇ ನಾ್ ಮನುಷ್ಯರಿಗೋಸ್ಕರ ನಾ್ ಬಾಳೆ ಮಾಡದಲ್ಲ ಮೇಡಮ್ ನಮ್ ಜೀವನ ಎದು ಕೊಟ್ಟಿದ್ದಾರೆ ಜೀವನ ಮಾಡಕ್ಕೆ ನೀನು ಕರೆಕ್ಟ್ ಆಗಿ ನಡ್ಕೊಂಡ್ ಹೋಗ್ತಾ ಇದಗ ತಪ್ಪ ಇದಾರಲ್ಲಿ ಹೋಗ್ತಾರೆ ಅಂತ ಹೇಳಿ ಅದನ್ನ ಚಾಯ್ಸ್ ಮಾಡ್ಕೊಂತಂದೇವ್ರುಷ್ಟ ಇಷ್ಟ ಹೊರ್ತಗೆ ನಿನ್ ಮನುಷ್ಯರ ಹತ್ರ ಹೆಂಗ ಇದ್ದಿ ಅವ್ರ ಹತ್ರ ಹೆಂಗ್ ಬೆಳವಣಿಗೆ ಮಾಡಿದಿ ಅವ್ರ ಹತ್ರ ಹತ್ರ ಹೆಂಗ ನೋಡಿ ನಡವಳಿಕೆ ನಡ್ಕಣ ಅಂತ ಕೇಳಲ್ಲ ನೀನ್ ಮಾಡಿರೋದು ಒಳ್ಳೇದ್ ಮಾಡಿದ್ರ ಕೆಟ್ಟದ್ ಮಾಡಿದ್ರ ನೇರ ಇರು ಏನ ಇರು ನೀ ನಿಯತ್ತಾಗಿದಗ ಲಂಚ್
ಅಷ್ಟೇ ಅಷ್ಟೇ
ಹ್ಮ್ ಅದು ಬಿಟ್ಟು ಅದನ್ನ ತಿಳ್ಕೊಂಡ್ರೆ ಹ ಅದನ್ನ ತಿಳ್ಕೊಂಡ್ರೆ ಜೀವನ
ಹೌದು ಹೌದು
ಇಲ್ಲಿ ಒಂಥರ ನಾಟಕ ಮಾಡಿದೆ ಇನ್ನೊ ಬರ್ತ ಒಂದ ನಾನ್ ನಿನ್ ಬಗ್ಗೆ ಚಾಡಿ ಹೇಳ ಅವ್ರಿ ನಾನ್ ಒಳ್ಳೆನ
ಅದು ಅಲ್ಲ ಅದು ನಿಜವಾದ ಸ್ನೇಹ ಆಗಲ್ಲ ಅ ನಿಜವಾದ ಹೊಂದಾಣಿಕೆ ಆಗಲ್ಲ ಜೀವನದಲ್ಲಿ ಹ ಅದು ಎಲ್ಲ ಡ್ರಾಮಾ ಆಗುತ್ತೆ ಒಂಥರ ಆರ್ಟಿಫಿಶಿಯಲ್ ಜೀವ್ನ ಆಗುತ್ತೆ ಸರ್ ಅದು
ನಾಟಗದ ಪ್ರಪಂಚ ಮೇಡಮ್ ನಾಟಗಾಡಕ್ ಬಂದಿದ್ರು ಹಾ ನಾಟಕ ಮಾಡ್ತಾ ಇದ್ದಾರ ಮಾಡ್ಲಿ ಅವ್ರ್ದ ಹೌದದ ಮೇಡಮ್ ಏನೇ ನಾಟಕ ಮಾಡ್ಲಿ ಕರ್ಮ ಅನ್ನೋದು ಯಾರನ್ನ ಬಿಡಲ್ಲ
ಹೌದೌದು ಸರ್ ಹೌದು
ಅವ್ರ ಎಂತ ನಾಟಕನ ಮಾಡ್ಲ ನಾನ್ ಮಾಡಿರೋದು ನಾನು ಒಳ್ಳೇದ ಅಂತ ಅನ್ಕೊಂಡಿರ್ಬಹುದು ಆದ್ರೆ ಕರ್ಮ ಅನ್ನೋದು ಯಾವ್ದ್ ಒಳ್ಳೇದು ಯಾವ್ದ ಕೆಟ್ಟದ ಅನ್ನೋದು ಕರ್ಮಕ್ಕೆ ಗೊತ್ತರುತ್ತೆ ಆದ ಮಾತ್ರ ಯಾರಿಗೂ ಬಿ ಲ್ಲ ಅಣ್ಣ ತಮ್ಮರ್ ನೋಡಂಗಲ್ಲ ಬಂದು ಬಳಗ್ಗೆ ನೋಡೋಂಗಿಲ್ಲ ಜೀವ ಕೊಟ್ಟ ತಾಯಿನೂ ನೋಡಂಗಿಲ್ಲ ಯಾರಿಗೂ ನೋಡಲ್ಲ ಅದು ಹ್ಮ್ ಅದ್ರದ ಏ ಅದ ಏನ್ ಕಾರ್ಯ ಇದೆ ಅದನ್ನ ಕರೆಕ್ಟ್ ಮುಳಕೊಂಡ್ ಹೋಗ್ತದೆ ಮೇಡಮ್
ಹೌದು ಹೌದು ಸರ್
ಅಷ್ಟ ಬಿಟ್ಟ ಇನ ಏನಿಲ್ಲ ನಮ ಜೀವನಲ್ಲ ಮಾತಾಡಿದ್ರು ಬಾಳ್ ಬಾಳ ಮಾತಾಡಿದ್ರು ಮೇಡಮ್ ನಮ್ಮವ್ರು ನಮ್ಮರ್ಗುನು ಮಾತಾಡಿದ್ರು ನಾವವುಗೂ ಅದು ಹೇಳ್ವಿ ಮೇಡಮ್ ನಿಮಗ್ ಏನೋ ತರದ ಸಮಸ್ಯೆ ಇದ್ರೆ ನಮ ನಮ್ಮವ್ರಿಗೆ ನಮ್ ವೈಫ್ಗೆ ನಮ್ ವೈಫ್ ನಮ್ಮವ್ರ ಮೇಡಮ್ ನಮ್ಮ ಮನ
ಹಾ ಹ ಹೇಳಿ ಸ ಹ್ಮ
ಂಟ ಮಾತಾಡಿದ್ರು ಅದೇ ನಿಮ್ದ ಏನ್ ಸಮಸ್ಯೆ ಇಲ್ಲ ನಿಮ್ ನ ಇದ್ರು ನಮ್ಮ್ ಹತ್ರ ಹೇಳ್ಕೋಬಹುದು ಇಲ್ಲ ಇಲ್ಲ ಮೇಡಮ್ ಅ ಕಟ್ ಮಾಡಿಲ್ಲ ಅದನ್ನ ಫಸ್ಟ್ ಟೈಮ್ ಅವ ನೀವು ಮಾತಾಡಿದರಲ್ಲ ಆಮೇಲೆ ನೆಕ್ಸ್ಟ್
ಹೇಳಿ ನಟಲ್ಲ ಹೇಳಿ
ಹ ಟೈಮ್ ಇದ್ಯವ ಮೇಡಮ್ ಇನ್ನು ಆಯ್ತು ಟೈಮ್ ಆಯ್ತುಂತ ಅಗ ಬಂತ ಆಗ್ಲ ಹಾ ಹ್ಮ
ಇಲ್ಲ ಇದು ಕಾ ಮುಗಿಸಿ ಸರ್ ಬೇಕಾದ್ರೆ ಆಮೇಲೆ ಕ್ಯಾಾಜುವಲ್ ಆಗಿ ಮಾತಾಡ್ಬೋದು ಎ ಮುಗಸವಿ ನಾತ್ು ನಾು ಎರಡು ಸೆಕೆಂಡ್ ಐತೆ
ಆಯ
ಅಷ್ಟೇ ಒಟ್ನಲ್ಲಿ ಜೀವನದಲ್ಲಿ ಏನೇ ಬರ್ಲಿ ಏನೇ ಬಿರ್ಲಿ ಹೊಂದಾಣಿಕೆ ಅನ್ನೋದು ಬಾಳ ಇ
ಹ ಹೌದ ಮೇಡಮ್ ಅದು ಕರೆಕ್ಟ್ ಮೇಡಮ್ ಮೇಡಮ್ ಇದು ಹೊಂದಾಣಿಕೆ ಅನ್ನು ಹ ಓಕೆ ಒಂದ ಹೊಂದಾಣಿಕೆ ಅನ್ನೋದು ಯಾವ್ತರ ಇರ್ಬೇಕ್ ಗೊತ್ತಾ ಮನೆಲ್ಲಿ ಅದೇ ತರ ಎಲ್ಲಾರ ಕುಟುಂಬಗಳ್ ಕುಟುಂಬದ ವ್ಯವಸ್ಥೆ ಇದು ಸ್ಥಾಪಕ
ಹೌದು ಸರ್ ಓಕೆ ಸರ್ ಬಹಳ ಚೆನ್ನಾಗ್ ಮಾತಾಡಿದ್ರಿ ಥ್ಯಾಂಕ್ ಯು.